ನಮಸ್ಕಾರ
ನಮಸ್ ಹಾ ನಮಸ್ತೆ ಕೇಳಿಸ್ತವ್ಯಾ
ಹ್ಮ ಹಾಗಾ ಹೇಳ
ಹಾ ಏನ್ ಮಾಡ್ತಾ ಇದ್ರಿ ಆ ನಾನು ಸುಮ್ನೆ ಹಗೆ ಕೂತಿದ್ದೆ ನೀವು
ನಾನು ಅಷ್ಟೆ ಸುಮ್ಮ್ನೆ ಹೊರಗಡೆ ಕುತ್ಕೊಂಡಿದ್ದೆ ಮತ್ತೆ ಇವತ್ತು ಬೆಳಿಗ್ಗೆ
ಬೆಳಿಗ್ಗೆಯಿಂದ ನಾನು ಇವತ್ತು ಹಾ ನ ಒಂದು ಎಲ್ಲ ಇವತ್ತು ಕಾಲೇಜ್ ಕಾಲೇಜ್ ಇತ್ತು ಪರೀಕ್ಷೆ ಬರ್ ಹತ್ರ ಬರ್ತಾ ಇದೆ ಅದಕ್ಕೆ ಫುಲ್ ಎಲ್ಲ
ಹ್ಮ್
ಅದಕ್ಕೆ ಹೋಗಿದ್ವಿ ಕಾಲಿ ಹ ಹ ನಿಮ್ದು ನಿಮ್ದೆಲ್ಲಾ ಮುಗೀ ತ್ತ
ಹಾ ನಮಗೂಷ ಎಲ್ಲ ಮು ಇತ್ತು ಇವಾಗ ರಜೆ ಕೊಟ್ಟಿದ್ದಾರೆ
ಹ ಹೌದಾ ನೀವ್ ಏನ್ ಹೋಗ್ತಾ ಇರೋದು
ನೀ ಹ ನಾವು ಇಂಜಿನಿಯರಿಂಗ್ ಮಾಡ್ತಿದ್ದೀರಿ ನೀವು ನಾವು ಇಂಜಿನಿಯರಿಂಗ್ ದ್ದೀರಿ
ಆ ನಾವು ಹ ನಾನು ಇಂಜಿನಿಯರಿಂಗ್ಗೆ ಹೆಂಗ ಎಲ್ಲಾ ಚಾ
ಅದ ಸ್ವಲ್ಪ ಕಷ್ಟ ಅನ್ಸ್ತಿದೆ ಏನಿಲ್ಲ ಊರಿಗ್ ಹೋಗಿದ್ದೆ
ಹಾ ಹಾ ಹೌ
ಹ್ಮ್
ನೀವು ಇವಾಗ ಯಾವ ಇಂಜಿನಿಯರಿಂಗ್ ಕೇಳಿಸ್ತಾ ಇದ್ಯಾ
ಫೋ
ಹೂ ಹೌದಾ ಹಾ ನಾನ ಕೇಳಿಸ್ತಾ ಇದೆ
ಹಲೋ
ಹ ಕೇಳಿಸ್ತಾ ಇದೆ
ಅದೇ ನೀವು ನೀವೇನ್ ಓದು ಯ ಯಾವ
ಆ
ಹ್ಮ್
ಆ ನಂದ ಇವಾಗ ಹ ಪರೀಕ್ಷೆ ಮುಗ್ದಿಲ್ಲ ನಿಮ್ದು ಪರೀಕ್ಷೆ ಎಲ್ಲಾ ಹೆಂಗಾಯ್ತು ಆ ಫೋರ್ತ್ ಸೆಮ್ಮಾಲಿ
ಪರವಾಗಿಲ್ಲ
ಹ
ಹಾ ಅದೇ
ಹಾ ಇ ಲಾಭ ಎಕ್ಸಾಮ್ ಪಲ್ಲ ಹೆಂಗಾಯತು
ಅದೇ ತೊಂದ್ರ ಇಲ್ಲ ಮಾಡಿದೀವಿ ಅದೇ ಇನ್ನ ರಿಸಲ್ಟಗೆ ಕಾಯ್ಬೇಕು
ಹೌದಾ ಓ ಹಾ ಹಾ ಇದು ಕಾ
ನಿಮ್
ಹಾ ನಿಮಗೆ
ಹ
ಇಲ್ಲ ಮಳೆ ಇಲ್ಲ ನಿಮ್ದು ಯಾವಊರು
ನಮ್ಮದು ಚಿಕ್ಕಮಗಳೂರು
ಅಹ ಚಿಕ್ಕಮಂಗ್ಳೂರಲ್ಲನಾ ಅಥ್ವಾ ಅಲ್ಲಿ ಬೇರೆ ಕಡೆ ಊರ ಬೇರೆ ಊರ
ಇಲ್ಲ ಪ್ರಾಪರ್ ಚಿಕ್ ಮಂಗ್ಗಳೂರ್ ನಮ್ದು
ಓ ಹೌದಾ ಹ ಹಾ ಹಾ ಆ ನಮ್ದು ಶಿವಮೊಗ್ಗ
ಹಾ
ಹತ್ರ ಆಗತ್ತೆ ಅಲ್ಲ
ಮತ್ತೆ ಮನೆಯಲ್ಲೆಲ್ಲು
ಹಲೋ ಹ
ಹ ಮನೆಯ ಎಲ್ಲಾ ಆರಾಮ್ ಧಾರ
ಹಾ ಎಲ್ಲ ಆರಾಮಿದ್ದಾರೆ ನಿಮ್ಮ್ ಮನೆಯಲ್ಲಿ ಎಲ್ಲ
ಹಾ ಆರಾಮಿದ್ದಾರೆ
ಕೇಳಿ ಹಾ ನಿಮ್ಮನೇಲಿ ನೀವೆ ಎಲ್ಲಾ ಯಾರ್ಯಾರಿದ್ದೀರಾ
ಏನು?.
ನಿಮ್ಮನೆಯಲ್ಲಿ ನೀವು ಯಾರ್ಯಾರಿದ್ದೀರಾ. -
ಆ ನಾವು ಅ ನಾನು ನನ್ ತಂಗಿ, ನಮ ತಂದೆ ನಮ್ಮ ತಾಯಿ, ನಮ್ಮ ಅಜ್ಜಿ, - ನಿಮ್ಮ್ ಮನೇಲಿ., -
ದಾ ಹಾ ಅ್ ಅಲ್ಲ ಚೆನ್ನ ನಾನು ನಮ್ಮ ಅಪ್ಪಾ, ಮ- ಮತ್ತೆ ಅಮ್ಮ, ತಮ್ಮ, - ಹ, ಹೌದು,,, ಹಾ
ಹಾ
ತಂಗಿ ಏನೋ-
ನಿಮ್ ಮನೇಲಿ., -
ಹಲೋ,
ತ ಪಷ್ಟ ಪಿ ಓದ್ತಿರೋದು ನಿಂತಮ್ಮ., -
ಆ ನ ತಮ್ಮ ಹ
ಹಾ, ನಿಮ್ಮ್ ಮನೇೆಯಲ್ಲಿ ಹೂವೆಲ್ಲ ಬೆಳಿತೀರಾ ನೀವು. -
ಹ ಹಾ, ಹೌದು., - ಹೌದು ನಮ್ಮಮ್ಮ ನಿಮ್ಮನೆ- ಲ್ಲಿ ನಿಮ್ಮನೇಲ್ಲಿ ಬೆಳಿತೀರಾ. - ನಿಮ್ಮನೇಲಿ ಬೆಳಿತ ರ ಓ ಹ, ಹೌದಾ,,,, - ಕೇಳಿಸತಾ ಇಲ್ಲ. ನಾ
ಹವಿ ನಿಗೆ ಇನ್ನಲ್ ನೀವು. -
ಹಾ,, ಅರೆಷ್ಟ ತಂಗ ಕೇಳಿಸ್ತಾ ಇರ್ಲಿಲ್ಲ. - ಹಾ, ಇವತ್ತು-
ಹಾ ಕಿಸೇ ನಿ ನೀವು ತರ್ಕಿನ ಮ
ಹಾ, ಇಲ್ಲ- ಲ್ಲ ಬೆಳಿಯ ನೀವು ಬೆಳಿತೀರಾ
ಹ ನಾವು ಬೇಕಿವ-
ಹ ಹೌದಾ ಏನೇನೆಲ್ಲ ಬೆಳಿತೀರಾ.. -
ಏನೇನೆಲ್ಲ ಬೆಳಿತೀರಾ ಯಾವ್ಯಾವ ತರಕಾರಿ ಬೆಳಿತೀರಾ
ಹಲೋ
ಹಾ ಯಾವ್ಯಾವ್ ತರಕಾರಿ ಬೆಳಿತೀರಾ
ಆ ನಿಮಗ್ ಕೇಳಸ್ ಿದಿಯಾ
ಹಾ ಕೇಳಿಸ್ತಾ ಇದೆ ಇವಾಗ ಕೇಳಿಸಸ್ತಾ ಇದೆ ಕೇಳಿಸತಾ ಇರ್ಲಿಲ್ಲ ಅವಾಗ
ಹಲೋ ಹಾ ಅದೇ ಹಾ ಅದ ನಿಮ್ದೂ ವಾಯ್ಸ್ ಕೇಳಿಸ್ತಿರ್ಲಿಲ್ಲ
ಹೊ ಹೌದಾ ಹಾ ಇವ
ಹಾ ಬೇಕ
ಹ
ಹಾ ತೊಂದ್ರೆ ಇಲ್ಲ ಇವಾಗ ಸ್ವಲ್ಪ ಮಳೆ ಕಮ್ಮಿ ಇದಲ್ವಾ ನ ಆದ್ರೆ ನೀರ್ ಹಾಕಿ ಹಾಕ್ಬೇಕು ಕೂ ಮತ್ತೆ ನಿಮ್ ಕಡೆ ಮಳೆ ಇದಯಾ
ಹಾ ನಮ ಕಡೆ ಅಷ್ಟಂದು
ಹ್ಮ್
ಮಮ್ಮಿ ಹಿಕ್ಡೆೆ ಶಕೆ ನ ಮಳೆ ನ
ಹಾ ಇವಾಗ ಸ್ವಲ್ಪ ಶಕೆ ಇದೆ ಅದೇ ಮಳೆ ಬಂದಿಲ್ಲ ಹ ಮಳೆಗಾಲ ಇನ್ನು ಹ ಯಾಗ ಶುರು ಆಗುತ್ತೋ ಗೊತ್ತಿಲ್ಲ ಹೌ
ಹ್ಮ್ ಮತ್ತೆ ಇವತ್ತು ಬೆಳಿಗ್ಗೆ ಮನೇಲಿ ತಿಂಡಿ ಏನು
ತಿಂಡಿ ರೊಟ್ಟಿ ನೀವನ್ ತಿಂದ್ರಿ ರೊಟ್ಟಿ
ಹ ನಮ್ದು ಇವತ್ತು ತಿಂಡಿ
ಓ ಹೌದಾ ಊಟ ಏನ್ ತಿಂದ್ರಿ
ಹ್ಮ್ ಊಟ ಇವತ್ತು ಕಾಲೇಜು ಹಾಸ್ಟೆಲ್ ಅಲ್ಲಿ ಅನ್ನ
ಹಾ
ಸಂಬಾರ್ ನಿಮ್ದು ನೀವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಹಾಸ್ಟೆಲ್ ಅಲ್ಲಿ ಇರೋದ
ಹಾ ಹೌದು
ಹಾ ಎಲ್ಲಿ ಸಮಸ್ಯೆ ಏನು ಇಲ್ವಾ ಹಾಸ್ಟಲ್
ಹ
ಸಮಸಂಡಿಯಲ್ಲ ಎಲ್ಲ ಚನ್ನಾಗ್ ಕೊಡ್ತಾರೆ ಕಾರೋ
ಹಾ ತೊಂದ್ರೆ ಇಲ್ಲ ಹಾ
ಹಾ ಹಾ ನೀವು ಎಷ್ಟ ವರ್ಷ
ಅ ನಾಲ್ಕನೇ ವರ್ಷ ನಾಲ್ಕು ವರ್ಷ ಆಯಿತು ನೀವು ಹಲೋ
ನಮ್ದು ನಾಲ್ಕು ವರ್ಷ
ಹೌದಾ ಹಾ ಅದೇ
ಮತ್ತೆ ಸಮಾಚಾರ ಮತ್ತೇಏನಾದ್ರು
ಸಮಾಚಾರ ಏನು ಇಲ್ಲ ನೀವೇಏನಾದ್ರು ಇದ್ರೆ ಹೇಳ್ಬೇಕು ಸಮಾಚಾರ
ಹ್ಮ್
ಅ ಪರೀಕ್ಷೆಗೆೆ ಹ
ಮತ್ತೆ ಹ ಏನು ಏನು
ಪರೀಕ್ಷೆಗೆ ಹೇಗೆ ತಯಾರಿ ನಡೆಸ್ತಿದ್ದೀರಾ
ಹ ಶುರು ಮಾಡಿಲ್ಲ ನಾಳೆಯಿಂದ ಶುರು ಮಾಡ್ಬೇಕು ತಯಾರಿನ
ಅದೇ ಚೆನ್ನಾಗಿ ಓದಿ ಅ ಚೆನ್ನಾಗಿ ಮಾಡಿ ನಿಮ ಪರೀಕ್ಷೆನೆಲ್ಲ
ಹಾ ಸರಿ ಮತ್ತೆ ಮತ್ತೆ ನಿಮ್ದು ಎಲ್ಲ
ಮಾತಾಡಿ ಕು ಹೌದು ರಜೆ ರಜೆ
ಓ ಹೌದಾ ಮತ್ತೆ ನಿಮ್ಮ ಮನೇ ಲ್ಲ ಚನ್ನ ಹಾ ಸರಿ ಸರಿ ನಿಮ್ ಜೊತೆ ಮಾತಾಡ್ ತುಂಬಾ ಖುಷಿ ಆಯ್ತು
ಹ ನಮಿಗು ಅಷ್ಟ
ಇಡ್ತೀನ ಹಾಗ
ಹೌ ಹಾ ಸರಿ ಸರಿ ಹಾ ಸರಿ ಸರಿ ಆಯ್ತು